ಹಲೊ. ಹ್ಮ ಹೇಳ.
ಹೇಳ್ರಿ
ಹಾ ಹೋಗ್ತಿದೀರಾ ವರ್ಕ್ಗೆ ಇವತ್ತು.
ಹ್ಮ್ ಹೋಗಣ ಅಂತ ಇದವಿ.
ಹ ಹ ಬನ್ನಿ ಇಲ್ಲ ಸರ್ ಆಗಲ್ಲ ಹೋಗ ಬನ್ನಿ.
ಮಧ್ಯಾಹ್ನರ್ ಬು ಮಾಡ ಬಂದ್ರ ಆಗತ್ತ. ಮಧ್ಯಾಹ್ನದ್ ವರ್ಗು ಮಾಡಿದ್ರ ಆಗುತ್ತಲ್ಲ ಅಂತ.
ಬರೋಣ ಅನಕೊಂಡೇ. ನಮ್ ಮನೇಯವರೆಲ್ಲ ಹೋಗಾರ ಅವ್ರು ಕರ್ಕ ಬರಕ ಬಿಟ್ಟ ಬರಕ ಯಾರಿಲ್ಲ. ಹ್ಮ್ ನಾನೇ ಹೋಗ್ಬೇಕು ಬಿಟ್ಟು ಬರಕ ಕರ್ಕೊಂಡ್ ಬರಕ ನಾನೆ ಹೋಗ್ಬೇಕು. ಹ್ಮ್ ಪ.
ನೋಡಣ ಸ್ವಪತ್ತು ಹೋಗ ಮಧ್ಯಾಹ್ನವರೆಗ ಬಂದ್ಬಿಡೋದ್ ಅಂತೇಳಿ.
ಅವರ ಆತಾನೆ.
ಹೆಚ್ ಡಿ ಎಲ್ಲಾ ಒಂದು ಒನ್ ಡ ಒನ್ ಡೇ ಟೂ ಡೇ ಏಲ್ಲೆನ ಟ್ರಿಪ್ ಹಾಕ್ಬೇಕು ಅಂತೇಳಿ. ಒನ್ ಒಬ್ರು ಕಡೆಯಿಂದ ಡಿಸ್ಕಷನ್ ಬಂತು. ನಿಮ್ಮ ಒಪ್ಪಿನನ ಏನಂತೀರಾ.
ಒಳ್ಳದ ಅದಾ. ನಮಗೂ ವರ್ಕ್ ಮಾಡಿ ಮಾಡಿ ಸ್ವಲ್ಪ ಇದ ಬೋರಾಗಿರತ್ತ.
ಸಂಡೂರ ಆಗ್ಲಿ ಸಂಡೂರ ಆಗ್ಲಿ ಸುತ್ತಮುತ್ತ
ಹ್ಮ್ ಹ್ಮ್
ಹೋಗ್ಬೋದು
ಹ್ಞ ನೋಡೋಣ ಎಲ್ಲರ ಒಪಿನಿಯನ್ ಕೇಳಣ ಯಾರ ಬಿಟ್ರ ನೀ
ನಾವೆಲ್ಲ ಅಷ್ಟೇನ ಬೇರೆ ಎಲ್ಲರ ಕಡೆನ
ಅಲ್ಲ ಒಂಡೆ ಅಂದ್ರೆ ಸಣ್ಣತುರು ಯಾಡ್ ಮೂರ್ ದಿನ ಅಂದ್ರೆ ಮತ್ತ ಹೊರಗಡೆ ಹೋಗಬೇಕ ಆಕ್ಕತಿ.
ಹ್ಮ ಹೋಗ ಬರ್ಬೋದ ಅರಾಮಾಗಿ. ನಾನು ಭಾಳ ಒಂದ್ಸಲಿ ಕೇಳಿದಂಗ ಮಾಡದ್ನಲ.
ಹ್ಮ್
ತಿಂದ್ ಸಾಕಲೆದು ನಾವ ವಿಸಿಟದ ಕುದೆ ಹಂಪಿ ಡ್ಯಾಮ ಎಲ್ಲಾ ಇದಾವಲ್ಲ ನಿಯರ್ ನಮ್ಗ ನಿಯರ್ ಅಂದ್ರ ಹ್ಞೂ
ನೋಡಿದ್ರಲ್ಲ ಎಲ್ಲಾ
ನೋಡದ್ವಿ ಬೇರೆ ಎಶ್ರಗಳ ನೋಡಿರ್ಬೇಕಲ್ಲ.
ಹ್ಮ್
ಕೈಕಾಲ ಮುಖಾ ತಕ್ಕೊಂಡ ಮಾಡಿ ಕೊಡಿಲ ಮ
ಪಟ್ಟು ಕಲ್ಲ ಇದೆ.
ದೂರಾ ಆಗತ್ತೆ ಒಂದ ದಿನದಾಗ ಎಲ್ಲ ಆಗುತ್ತವೆಲ್ಲ.
ಒಂದಿನ ಆಗಲ್ಲ.
ಹ್ಮ್
ಟು ಡೇಸ್ ಎನ ಬೇಕ ಅದು.
ಹ್ಮ್
ಒಂಡೆನು ಅಂದ್ರ ನಿಂಗ ಹಚ್ತಿನಿ ಸಂಡೂರು ಸುತ್ತಮುತ್ತ ಡ್ಯಾಮ್ ಹಂಪಿ
ಸಂಡೂರ ನೋಡಿಲ್ಲ ನಾನು ಓಬರಬೇಕ. ಬಾಳ ಪ್ಲೇಸ್ ಇದಾವ ಒಂದ ನಿಯರಲ್ಲಿ ಅಂದ್ರ ಅದ ಬಿಟ್ಟ ಬೇರೆ ಏನ ಇದಾವ. ನಿಮಗೆ ಗೊತ್ತವ ನೀವೆಲ್ಲ ಕಡೆ ತಿರಗಿದೊರು ನಿಮಗೆ ಗೊತ್ತ. ನನಗಂತೂ ಅವೇ ಬರ್ತಾವ. ನನಗ್ ಬರೋ ಐಡಿಯಾಗಳು ಅವೇ ಹ್ಞ ಹ್ಞೂ ಹೇಳ್ರಿ.
ಮೊನ್ನೆ ನಾವೇ ಹೋಗಿದ್ವಿ ಇದ ಒಂದ ಡಿರಳ ಹತರ ಒಂದ ಟೆಂಪಲ್ ಇದೆ ಅದನ್ನ ಅಲ್ಲೊಂದು ಹೋಗ್ಬಹುದು. ಯಾರ್ಯಾರ್ ನೀವ್ ನೋಡಿರ್ಬೇಕದು ಅದ ಬಿಟ್ರೆ ಮಿಂಚೇರಿ ಹಿಲ್ಸ್ ಹೋಗ್ಬೋದು ಈಗ ಅಲ್ಲ ಅಲಾವ ಇದಿಲ ಗೊತ್ತಿಲ್ಲ.
ಹ್ಮ್
ನೋಡೋಣ ವಿಚಾರ ಮಾಡಣ.
ಹೋಗುವಂತ ಸ್ವಪ್ ನಮ್ಗು ಚೇಂಜ್ ಅನದ ಇರುತ್ತ.
ಈ ಕಡೆ ಎತ್ಕೊ ನಿನ್ ಸಾಕ್ಸ್ ಎತ್ಕೊಂಡ್ ಬಂದಿ ಬಿಸಾಕ್ತೀನಿ
ಅದೇ ಯಾರ್ಯಾರು ಬರ್ತಾರೆ ಏನ್ ಕತೆ ನೋಡೋಣ
ಹೂ ನೆನ್ನೆ ಹೊಸ ಎಚ್ಡಿಗಳು ಬಂದಿದ್ರಲ್ಲಾ ಯಾವೂರು
ಬೈಲೂರು
ಬೈಲೂರು ಅವರು ಮೂರು ಜನಾನ ಇಬ್ಬರ ಅದು
ಹೆಚ್ ಡಿ ಒಬ್ರು ಇನ್ನೊಬ್ರು ಆಗ್ಬೇಕಂತ ಬಂದಿದ್ರ ಅವ್ರ ಫೋನಾಗ ಪ್ಲೇ ಸ್ಟೋರ್ ಬರಂಗಿಲ್ಲ
ಹೂ
ಹಲ್
ಕಷ್ಟನೇ
ಅವರದು ಪ್ಲೇ ಸ್ಟೋರ್ ಇಲ್ಲ ಹಂಗಾಗಿ ಅವ್ರು ಬರ್ಲಿಲ್ಲ ಹೂ ಎಮ್ ಎ ಇಂಗ್ಲೀಷ್ ಮಾಡ್ತಾ ಇದ್ದಾರೆ
ಏ ಇಂಗ್ಲಿಷ್ ನೋಡೋಣ ಕಮ್ಯೂನಿಕೇಶನ್ ಚೆನ್ನಾಗಿದೆ ಅನ್ಸುತ್ತೆ ಹುಷಾರಾಗಿದ್ದಾಳ ಹುಡುಗಿ ಮಾಡ್ಬೋದು ಬೇಗ ಚೆನ್ನಾಗಿ
ಹೂ ಮತ್ತೆ
ಹೂ ಹೇಳ್ಬೇಕು ಅಂಗೆ ಮಂಡ್ಯ ಮೇಲೆ ಕಾಲೇಜ್ ಅಲ್ಲಿ ಸಿಗುತಂತಿರಾ
ಹೂ
ಮಂಡೇ ಮೇಲೆ ಕಾಲೇಜಲ್ಲಿ ಪರ್ಮಿಷನ್ ಕೊಡ್ಬಹುದು ಅಂತೀರಾ ಅಂದೆ ನರ್ಸಿಂಗ್ ಕಾಲೇಜಿಗೆ ಹೋಗಿದ್ದೀರಾ ಕೇಳಕ್ಕ
ಅದು ಮಂಡೆ ಬರೋಕೆ ಹೇಳಿದರೆ ಮಂಡೆ ಆದ್ಮೇಲೆ ಮತ್ತೆ ವಾರದಾಗ ಯಾವತ್ತು ಕೊಡ್ತಾರ ಗೊತ್ತಿಲ್ಲ ಕೊಡಬಹುದು ಆ ವಾರದಲ್ಲಿ
ಹೂ
ನೋಡೋಣ
ಹೂ ಟೊಯೋಟಿವಿಂದ ಬರೋ ಡೌಟು ಹೊರ್ಕ ಏನಾಯ್ತು
ಕಷ್ಟ ಇದೆ
ಹೋಗು ಏನ್ ಬಹಳ ಜನ ಇದೆ ಎಚ್ ಪಿ ಗಳು
ಯಾರು ಈ ಊರ್ದು ಓಪನ್ ಆಗಿಲ್ಲ ಇನ್ನ ನಿನ್ನೆ ತಗೊಂಡೋದ್ರಲ್ಲ ಬರ್ತಿಲ್ಲ ಯೋಜನೆ ಕಡೆಯಿಂದ ಅವ್ರ್ದು
ಇವತ್ತು ಸ್ವಲ್ಪ ಬರಕ್ಕೆ ಹೇಳಬೇಕಾಗಿತ್ತು
ಆನ್ ಬೋರ್ಡಿಂಗ್ ಎಲ್ಲ ಆಗಿದೆ ಬಟ್ ಅವರು ಬರ್ತ ಇಲ್ಲ
ಹೂ
ಅದಕ್ಕೆ ಸ್ವಲ್ಪ ಕೊಡು ಅಂತ ಹೇಳಿದ್ದು
ಹೂ ಹೂ
ಅವ್ರ ಇನ್ನ ಒಂದು ಮಾಡಿಲ್ಲ ಇನ್ನ ಮಾಡಿ ಆಗಲೇ ಬಾಳ ದಿನ ಆಯ್ತು
ಮತ್ ಬಸವನಕುಂಡನಲ್ಲಿ ಇದ್ದಾಗ ಹೋಗಿ ಬಂದರಲ್ಲ ಬಸ್ ಸ್ಟ್ಯಾಂಡ್ಗೆ ಅವರು ಬಂದಾಗ
ಇವರೇ ಅವರೇ ಅವರೇ
ಹ್ಮ ಹ್ಮ
ಇದೇ ಆಯ್ತು ಇದು ಬಂದಾಗ ಇದನ್ ಹೇಳ್ಕೊಟ್ಟಿದ್ ಕಾಲ್ ಮಾಡದು.
ಹ್ಮ ನಿಲ್ಲ ನಿನ್ನೆ ಎಂಡ್ ಆಗಕೆ ಅವ್ರು ಬರದಕ್ಕೆ ನನ್ ಕಡೆನು ಇರ್ಲಿಲ್ಲ ನಾವ್ ಅವಲೆ ಸ್ಕೀಮ್ ಸ್ಟಾರ್ಟ್ ಮಾಡಿದ್ದೆ. ಮೇಡಮ್ ಏನ ಮಾಡ್ತಿದಂಗಿದ್ರು ಅವ್ರ್ದುನು ಎಂಡಾಗಿತ್ತು. ನ ಆಮೇಲ್ ಯಾರ್ದೊ ಬಂದಂಗ್ ಆಯ್ತು.
ಇಲ್ಲ ಓಪನ್ ಮಾಡ್ದೆ ಯಾಕ ಏನ ಕಡ್ದ ಬರ್ಲೆ ಇಲ್ಲ.
ಏನು? ಬಂದ ಸಾನ ಮಾಡಕ್ಹೊಂಟಿ ಇದಷ್ಟೇ ಚೇಂಜ್ ಮಾಡು. ಹಾ ಸ
ಹ್ಮ
ಮತ್ತ?
ನೀವ್ ಯಾರ್ ಯಾರ್ದ್ ಹಾಕಿದ್ರಿಲ್ ನೀವು ನೀವು ಯಾರ್ ಯಾರ್ದ್ ಹಾಕಿದವರ್ದೆಲ್ಲ ಓಕೆ ಆಯ್ತಾ?
ಯಾವ್ದು?
ನಿಮ್ ಕಡೆ ಎಷ್ಟ ಜನ ಇದಾರೆ ಈಗ?
ಫೋನ ಅ ಫ್ರೆಂಡ್ ಆಯ್ತಾ?
ಹ್ಮ
ಯಾರು ಇಲ್ಲ ನೀವು ಆ ಮೇಡಮು ನಮ್ಮ ಅಣ್ಣ ನಮ್ಮ ಅಕ್ಕ ಅವ್ರ್ದ ನಂಬರ್ ಕಳ್ಸಿದ್ದೆ ಮೂರ್ ದಿನೇನ ಆಯ್ ತು ಅದೆನೋ ಆನ್ಬೋಡಿಂಗೆ ಆಗಿಲ್ಲ ಅಂತ್ ತೋರ್ಸ್ತಾ ಇದೆ ನಂಬರ್ ಹಾಕಿದ್ರೆ? ಮೂರ್ ಜನದ್ ಹಾಕಿದೆ ನಿಮ್ಗೆ ನಂಬರ್.
ಲೀಸ್ಟ ನಿಮ್ಗ ಕಳ್ಸಿಲ್ವ ನಾನು ಅವರು ಎಲ್ಲರದು ಯಾರ್ದ್
ಫಸ್ಟ ಅಲ್ಲಿ ಐತೆ ನಂಬರ್ ಇಬ್ರುದು ಇದಾವ ಬಟ್ ಆನ್ಬೋಡಿಂಗ್ ಹಾಕಿಲ್ಲ ಅಂತ ಬರ್ತ್
ಅಲ್ಲ ಅದು ರಿಫ್ರೆಷ್ ಮಾ ರಿಫ್ರೆಶ್ ಮಾಡ್ರಿ.
ನಮ್ಮಣ್ಣ ಮಾಡ್ತಾನೆ ಇದಾನಂತೆ.
ಹ್ಮ
ನಮಣ್ಣ ಮಾಡ್ತಾನೇ ಇದಾನಂತೆ ನಮ್ ಅಕ್ಕನ್ ಫೋನ್ನು ನಾನು ಮಾಡ್ತಾನೆ ಇದ್ದೀನಿ. ಬರ್ತನೆ ಇಲ್ಲ ಹ್ಮ
ಯಾರು ಫೀಮೇಲ್ ಯಾರೊ ಹಾಕಿದ್ರಲ್ಲ ಶಶಿಕಲ ಅವ್ರು
ಶಶಿಕಲಾ ಅವ್ರ್ದುನು ಆಗಿಲ್ಲ. ಯಾರ್ದು?
ಎಲ್ಲರದು ಆಗ್ಯತ ಅಂತ ನಂಗಂದ್ರು.
ಅದೆ ಫೋನ್ ನಂಬರ್ ಕಳಸಿರಲ್ಲ ಅದ್ರಲ್ಲಿ ನಂಬರ್ ಗಳು ಇಲ್ಲ?
ಹ್ಮ ಹಂಗಾರೆ ನೀವ್ ಅವ್ರರು ಮೂವರ್ ನನ್ಗ ಕಳ್ಸಿ ಅವ್ರಿಗೆ ಮತ್ತೆ ಫೋರ್ವರ್ಡ್ ಮಾಡ್ತೀನಿ ಆಗಿಲ್ಲ ಅಂತ. ಅಲ್ಲ ಪ್ರೊಫೈಲ್ ಎಲ್ಲ ಆಗಿದಾವಲ್ಲ?
ಪ್ರೊಫೈಲ್ ರೆಡಿ ಆಗಿದೆ ಅವ್ಕ ನಂಬರ್ ಹಾಕ್ತಾ ಇದ್ರೆ ನಂಬರು ಆನ್ ಬೋರ್ಡಿಂಗ್ ಆಗಿಲ್ಲ ಅಂತ ಬರ್ತಿದೆ. ಹಿಂಗ.
ಮೊರ್ ಕಳ್ಸಿರಿ ಅವ್ರು ಕೇಳ್ ಮಾಡ್ತೀನಿ.
ಹ್ಮ್ ಹ್ಮ್. ಇದು ಗ್ರೂಪ್ ಮಾಡಿದರಲ್ಲ ಇವಾಗ ಇದಕ್ಕು ನೀವೇನ ಸೂಪರ್ವೈಸರು.
ಏನಿಲ್ಲ ಅನುಕೂಲ ಆಗ್ಲಂತ ಮಾಡದಷ್ಟೇ ಮತ್ತೆ ನಿಮ ನೀವನೇ ಹುಡ್ಕೊಂಡ್ ಮಾಡಕ್ ಆಗಲ್ಲ.
ಹೌದ .
ಇದಾಗ ಇದ್ರೆ ಅಟ್ಲೀಸ್ಟೇ. ಗ್ರೂಪ್ ಅಲ್ಲೂ ಫ್ರೀ ಯಾರ್ ಫ್ರೀ ಇದ ಫ್ರೀ ಇದೀನ ಅಂತ ಹಾಕಲ್ರಿ ಯಾರದ್ರ ಮಾಡ ಮಾಡ್ತಾರ.
ಹ್ಮ್ ಹ್ಮ್.
ಎಷ್ಟನೆ. ಡೈಲಿ ಒಂದ್ ಏಳ ಎಂಟಟೆ. ಕಾಲ್ ಮಾಡ್ಕೊಂಡ್ರೆ ನಿಮ್ಗೆ ಮಂಡೇ ಅಷ್ಟತ್ತ ಕಂಪ್ಲೀಟ್ ಮಾಡ್ಕೊಬೋದು. ಮಂಡೆ ಲಾಸ್ಟ್ ಅಂತ ಹೇಳಿದ್ರು.
ಮಂಡೆ.
ಹ್ಮ್
ಹ್ಮ್ ಹ್ಮ್ . ಹೌದಾ ಸರ್ ಫ್ರೆಶ್ ಆಗ್ಬೇಕೇನಲ್ಲ ನೀವು.
ಹ್ಮ್
ಹ್ಮ ಸರಿ ಓಕೆ ಸರ್ . ಇದುವೆನ್ಚ ತಿಸ್ಕೊಂಡಿರ್ತ ಲೇಟ್ ಆಗ್ತದಂತ ಅಂದು.